ಉಮ್ಮ್ ನಾ ಏನ್ ಮಾಡ್ತೇವೆ ಊಟ
ಏನಿಲ್ಲ ವಾಯಸ್ ಸರಿಯಾಗಿ ಕೇಳಿಸಲ್ಲ ಬ್ಲೂಟೂತ್ ಏನಾಯಿತಲ್ಲ
ನಾಳೆ ಊಟ ಏನ್ ಮಾಡ್ತೀಯಾ ಅಂದೆ
ನಾಳೆ ನ ನಮ್ದು ನಮ್ದ ಮನೇಲಿ ನಿಯ ಚಲ್ಲವ ಹಾ
ಪಲಾವ್ ಆಯ್ತು ಹೌದಾ ಮರ ದಿವ್ಸ ಏನ ಮಾಡ್ತಾರಲ್ವಾ ಮನೆ
ಚಲಣಾಗ
ಅಲ್ಲ ಒಳಗ
ಹ್ಮ
ಅಲ್ಲ ಒಳಗೆ ಬೀಟ್ರೂಟ್ ಹಾಕ್ತಾರೆ ಬೀಟ್ರೂಟ್ ಮತ್ತೆ ಶೇಂಗಾ ಸೌತೆಕಾಯಿ
ಹ್ಮ
ಮತ್ತು ಕರಿಬು ಕೋತ್ತಂಬರಿ
ಹ್ಞೂ
ರೈಸ ಎಣ್ಣೆ
ಹ್ಮ
ಒಟ್ಟು ನೇನು ಬಗ್ ಎಲ್ಲ ಹಾಕ್ತಾರೆ ಆದರೆ ಒಟ್ಟು ಚಿತ್ರಾನ್ನ ಮಾಡ್ತಾರೆ ಬಂದು
ಉಮ್ಮ್
ಹ್ಮ ಮತ್ತೆ
ಪುನಃ ಇರ್ತತಾ
ಹ್ಮ್ ಅದೇನ್ ಚಲೋ ಇರ್ತತಲ್ಲ ಅದೇನು
ಹ್ಮ್ ಊಟ ಮಾಡ್ತೀರಾ ನೀವು
ಇಲ್ಲ ನಾ ಮಾಡಲ್ಲ ಇಡ್ಲಿ ಇದ್ದಾಗ ಸ್ಪೆಷಲ್ ಇದ್ದಾಗ ಅಷ್ಟ ಮಾಡತ ನಾನು
ಹ್ಮ್
ಇದು ಚಿತ್ರಾನ್ನ ತಿನ್ನೋದಾಗಲ್ಲಪ್ಪಾ
ಹ್ಮ್ ಹ್ಮ
ಹ್ಮ್ ಫೋನ್ ಹತ್ರ ಇಟ್ಕೊಂಡು ಮಾತಾಡಿ ಕೇಳೋ
ಹ್ಮ ಫೋನ್ ಪಕ್ಕದಲ್ಲಿ ಐತಿ
ಹೌದಾ
ಬ್ಲೂಟೂತ್ ಕನೆಕ್ಟ್ ಆಗಿ ಆಗ ಕರೆಕ್ಟ್
ಇಲ್ಲ
ಹಾಂ
ಯಶಸ್ ಎಚ್ ಎಸ್ ಸೈಡ್ ಹೋಗಿದ್ದೀನು ಕರೆಕ್ಟ್ ನೀವು ಪೆಟ್ರೋಲ್ ಹಾಕ್ಸಿದ್ದ ಇದು ಜಿಯೋ ಪೆಟ್ರೋಲ್ ಬಂಕಾ
ಹಾಂ
ಜಿಯೋ ಪೆಟ್ರೋಲ್ ಬಂಕಿಂದ ಸೀದ ಹಸ್ಪಟ್ರ ರಟ್ಟಿಗೆ ಹೋದಾ
ಒಂದು ಸ್ಪೀಟ್ರೋ ಜಾಸ್ತಿ ಏನ ಹೋಗಿಲ್ಲ ಒಂದು ಟ್ವೆಂಟಿ ಬರ್ತಾ ಹತ್ತು ಹೋಗ್ತಾ ಹತ್ತ ವನ್ನ ಟ್ವೆಂಟಿ ಕಿಲೋಮೀಟರ್ಸ್ ಹೋಗಿ ಅಷ್ಟು
ಮತ್ತ ಅಲ್ಲಿ ಪ್ಲೇಸ್ ಇತ್ತಲ್ಲೋ ಅದು ಯಾವ್ಯಾಗ ಚೆನ್ನಮ್ಮ ಚೆನ್ನಮ್ಮನ್ ಪಾರ್ಕ್ ಕಿತ್ತೂರುಾಣಿ ಚೆಮ್ಮನ್ ಪಾರ್ಕ್
ಎಲ್ಲೈತು ಮರೆಯ ಗೊತ್ತಿಲ್ಲ
ಅಲ್ಲೇ ಹೈವ ಕೈತದ ಟ್ವೆಂಟಿ ಮಿನಿಟ್ ಟೆನ್ ಕಿಲೋಮೀಟರ್ ಸಿಗಿದ್ರ ಎಂಟು ಏಳು ಕಿಲೋಮೀಟರ್ ಆಗುತ್ತೆ
ಹ್ಮ್ ಹ್ಮ
ಕಪ್ಪಳ ಇದ್ಧ
ಹ್ಞೂ
ಹೋದ್ರೆ ಅಲ್ಲೇ ಸಿಕ್ಕಿತ್ತಲ್ಲ ಪಾರ್ಕಿಗ್ ಹೋಗಿ ಆರಂಭಿಸಿ ಬರ್ತಿದ್ರಿ ನಿನಗ ಒಮ್ಮೆ ತೋರಿಸ್ತೀ ನಾನು
ಹ್ಮ್
ಪಾರ್ಕ್ ತೋರಿಸ್ತೀನಿ ಅಲ್ಲಿ ಯಾವಾಗ ಕರ್ಕೊಂಡು ಮಧ್ಯಾಹ್ನರು ಹೋಗು ಮುಂಜಿಲ್ಲರುೂ ಹೋಗು
ಹ್ಞೂ
ಯಾವಾಗರುೂ ಒಟ್ಟು ಕರ್ಕೊಂಡು
ಎನಿ ಟೈಮ್ ಓಪನ್ ಅದು
ಹ್ಮಲ್ಲ ಪಾರ್ಕದು ಎನಿ ಟೈಮ್ ಓಪನ್ ತಿಮ್ಮಕ್ಕನ್ ಪಾರ್ಕ್ತಿ ಹ್ಮ್ ತಿ ನಿಮ್ಮಪ್ಪನ ಪಾರ್ಕ್ ಅಂದ್ರೆ ಸಾಲುಮರದ ತಿಮ್ಮಕ್ಕ
ಹ್ಮ್ ಹ್ಮ್
ಚೇತನ ತಿಪ್ಪೇಸ್ವಾಮಿ ಹೋಗಿ ಬಂದರೆ ಕರ ಬ್ರೋ ಚೇತನ್ನು ತಿಪ್ಪೇಶಿ ತಿಪ್ಪೇಶ ಕೋಲಟಡಕ್ಕೆ
ಯಾರ್ ಜೊತೆಗೆ
ಒಂದೆರಡು ಕಟ್ಟಿಕೊಂಡು
ಹ್ಮ
ಕೋಟಡ ಅಂತಾರೆ ಕೋಲಾಟಡ್ತಾರೆ ಇಬ್ರುಟ್ರೈನ್ ಟೈನ್ ಅಂತ
ನೀ
ಈ ಅಂದ್ರೆ ಬಾರೆ ಬಿಡಪ್ಪ ಮತ್ತೆ ಹಾರ್ಮೋನ್ ಮಾತಾಡಿದ್ರೆ ಅಂತ ನಾನು
ಹ್ಮ್
ಹ್ಮ್
ಹಾ
ಅವರ ಮುಂದೆ ಮಾತಾಡಬೇಡಿ
ಹ್ಮ್
ಹ್ಮ್ ನೀವೇನು ಮಟನ್ ಮಾಡ ಅಂದ್ರೆ ತಿನ್ಸಲಿಲ್ಲ
ಹ್ಮ್
ಅದಕ ನ ಇವತ್ತು ನಮ್ಮ ರವಿಗೆ ಫೋನ್ ಹಚ್ಚಿದೆ ಅವನಿಗೆ ಫೋನ್ ಹಚ್ಚಿಲ್ಲ ನಾನು
ಹ ಮಧ್ಯಾಹ್ನ ಏನ ಹೇಳ ಮಗಿಗೆಏ್ರ ಮಿಸಸ್ಕೊ ಬರ್
ಹಾ
ಹ
ಹಾ ಹಾ ಊರಿಗೆ ಹೋದಾಗ ಎ ಅವಾಗ್ ಮಾಡಸ್ಕೊ ಬರ್ತೀನಿ
ಏನ್ರ ಒಂದ ಮಾಡ್ಸದಪ್ಪ ಒಟ್ ಬಾಳ ದಿವಸ ಇರ್ಬೇಕ್ದು
ಹ
ಇಲ್ಲಾಂದ್ರ ಶೇಂಗಾ ಮಾಡ್ಸ್ಕೊ ಬಂದ್ ಬಿಡ್ಲೇ ಶೇಂಗಾ ಅ ಸಾಕಾಗಲ್ಲ. ಅಲ್ಲೋ ಸೇಂಗಾ
ಎಂಗನ ಏನು ಬೇಡ ಏನ ಬೇಡ ಇನ ಇದು ಮಾಡಸ್ಕೊ ಬಾ ಏನ ಇದು ಏನಂತಾರಲ್ಲ
ಹುಡಿ
ಕರಿ ಕರಿಕೋತಿ ಏರಿ ಕೂತಾಳ
ಅದ ಪುಡಿ ಪುಡಿ ಶೇಂಗಾ ಪುಡಿ
ಪುಡಿಲ್ಲ ಶೇಂಗಾ ಪುಡಿಲ್ಲ ಶೇಂಗಾ ಪುಡಿ ಇಲ್ಲೆ ಯಾರ ತಿನ್ನಲ್ಲ ಮಾಡಿಕೆಂಬ ಬರುವಂತ್ರಿ ಇನ್ ಯಾರಿರಿಗ ಗೊತ್ತ ನೋಡ ಶೇಂಗಾಪುಡಿರ್ಕೊಂಡಿಲ್ಲ ಹಗೆ ಖಾರ ಪುಡಿನೂ ಖಾರ ಇಲ್ಲ.
ಯಡದ ನಮ್ದು ಕಾರ್ ಪುಡಿನ
ಹ್ಮ್
ಏ ನಮ್ದು ಕಾರಾರ್ನ ಇರ್ತಪ್ಪ ಆಲ್ಮೋಸ್ಟ್ ಅಲ್ ನಮ್ಮ ಮನೆಗ ನಮ್ಮ ಮನೆಗ ಏನ್ ಮಾಡಿದ್ರು ಕಾರನೆ ಇರ್ತೈತಿ.
ಹ್ಮ್ ಖಾರ ತಿನ್ಬೇಕು ಮಾರಾಯ ಅಂದ್ ಮನುಷ್ಯ ಚುರುಕ ಅಕ್ಕನ
ಹ ಇದು ಇದು ಕರೆಕ್ಟ್ ಆಯ್ತು ಮಾತು ಮನುಷ್ಯ ಚೂರುಕ್ ಆಗ್ಬೇಕಂದ್ರ ಖಾರ ತಿನ್ಬೇಕು ಸಿಹಿ ತಿಂದ್ರೆ ಸಪ್ಪಾಕ್ತಾರ್ ಅವರು
ಹ್ಮ
ಹೌದಿಲ್ಲ
ಹಾ ಇಲ್ಲಿ ಹಾಸ್ಟೆಲ್ನ್ಯಾಗ ಸ ಸಪ್ಪ ಸಪ್ಪ ಸಪ್ಪ ಸಪ್ಪ ಸುಲಿ
ಅದ ಸಪ್ಪಂದ ತಿಂದು ತಿಂದು ತಿಂದು ನಾವೇ ಸಪ್ಪಾಗ್ಬಿಡ್ತೀವಿ.
ಹ್ಮ್ ಅವ ಸಪ್ಪಗತಿವಿ ಖಾರ ಆಗ್ಬೇಕು ಖಾರ ಇದ್ರೆ ನಾಲಿಗಿ ಸರ್ ಎಲ್ಲಾ ತಿನ್ನು ಏ ಏನ್ನ್ ಆಯ ಅಂತ
ಹೌದ ಅಲ್ಲೇ ತಳಗಡೆ ಐತಲ್ಲ
ಹ್ಮ್
ತಳಗಡೆ ಒಬ್ಬ ಅಣ್ಣ ಶೇಂಗಾ ಮತ್ತೆ ಅದ್ರ ಶೇಂಗಾ ಒಳಗ ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ ತಗೊ ಬಂದಾನ ಅವ ಡೈಲಿ ಒಂದು ಟೂ ಸ್ಪೂನ್ ತಿಂತಾನಪ್ಪ ಅವ ಒಬ್ಬವ ತೆಳಗ ಅಲ್ಲಿ ಲೈಬ್ರರಿದಾಗ ಒಬ್ಬವ ಅಣ್ಣ ಅದಾನ ಅ ನಮ್ಮದೀವ ಅವ ಇದನಲ್ಲ ಅವ ಡೈಲಿ ಒಂದೆರಡು ಸ್ಪೂನ್ ತಿಂತಾನ ಶೇಂಗದ ಪುಡಿ. ಮನೆಯಲ್ಲಿದ ಮಾಡ್
ಹ್ಮ ಹ್ಮ ಹ್ಮ್
ತೆಂಗಾ ಮತ್ತುತ್ತ ಅದರೊಳಗೆ ಬೆಲ್ಲ ಹಾಕಿ ಮಿಕ್ಸರ್ದ ಹಾಕ್ಯಲ್ಲ
ಹಾ ಹಾ ಒಳ್ಳೆ ಕೆಲ್ಸ
ಹಾಂ ಅಂದ್ರೆ ಏನಂದ್ರೆ ಅದು ನಾವು ಇದು ಮಾಡ್ತೀವಲ್ಲ ಶೇಂಗದ್ದು ಹೋಳಿಗೆ ಮಾಡಂದ ಅವಾಗ ಪುಡಿ ಮಾಡ್ತಾರಲ್ ಮನೆ ಹ್ಮ್ ಅದ ಅವ ಇಲ್ ತಗೊ ಬಂದ್ ಮೇಡಮ್
ದಷ್ಟ ಕಿಲೋ ಬೇಕು ಹ್ಞೂ
ಡೇಲಿ ಎರಡು ಸ್ಪೂನ್ ತಿಂತಾನಮ್ಮ ಪ್ರೋಟೀನ್ ಅಂತ
ರೋಟಿರೆಲ್ಲದು ಸಾಕ
ಅದ್ ಹೆಂಗ ಫ್ಯಾಟ್ನಾ
ಹ್ಮ್ ಹ್ಮ್ ಆಯ್ಲ್ ಇರ್ತ ಆ್ ಕಂಟ ಹಬೋ ಆಯ್
ಸೇಂಗಾ ಅಲ್ಲೋ ಸೇಂಗಾ ಫ್ಯಾಟ್
ಹಾ ಶೇಂಗಪ್ಪ ಹಾಟ ಮತ್ತೆ ಎಣ್ಣೆ ಇದ್ರಿಂದ ತೆಗಿತಾರ
ಮತ್ತು ನಾವು ನೆನೆ ಹಿಟ್ಟು ತಿಂದ್ರ ಸಿಂಗ ಶೇಂಗ ನಾ ನ ಇಟ್ಟು ತಿಂದ್ರೆ ಹ್ಮ್
ನಮಗೆಷ್ಟ ತಿಂದ್ರ ಅವರ ಸ್ಯಾಟ್ರ ತಟ್ಟರಿ ಓನ ತಿಂದ್ರ ಸ್ಯಾಟರ್ವಿ
ಹೌದಾ
ಹಾ ಎದಕ್ಕೆ ಪ್ಯಾಟ್ ತಂತೀ ಅಂದ್ರ ಅದು ಚೆಾಗಿರುವ ಒಂದ್ ಹಚ್ಚಿರ ಡ್ರೆಸ್ ಹಾಕಬಹುದು
ಬಾಲಿ ಒಳ್ಳ
ಎನರ್ಜಿ ಒಳ ಚ ನಗ
ಹ್ಮ್ ಅಷ್ಟೊ್ ಫ್ಯಾಟ ನ್ ಕೆಟ್ಟದ್ದಲ್ಲದ
ಹಾ ಅದು ಅದನ್ ತಿಂದ್ರೆ ಏನಾಗಲ್ಲ ಯಾರಾವ ತಿಂದ್ರ ಕೆಲಿದರಲ್ಲ ಯಾರಕ
ಅಂದ್ರೆ ಕಾರ್ಬೋ ರೈಸ್ ಆಗಲಿ
ಹಾ ರೈಸ್ ಜಾಸ್ತಿ ಮ
ಆಲ್ಮೋಸ್ಟ್ ರೈಸ್ ತಿನ್ಬಾರ ನೀ ತಿನ್ಬೋದ
ಹಾ ಇದದಕ್ಕೆ
ನಿನ್ ನಡತೈತಿನ್ನೋ ಬಾಡಿ ಏನೋ ಬಲ್ಕ್ ಆಗಿ ನಿ ಅದ್ರಲ್ಲಿ ರೈಸ್ ಏನೋ ಬಲ್ಕ್ ಆಗೆ ಹೇಳೋದಾಗಲ್ಲ ಬಲ್ಕ ಎಲ್ಲ ಆರಾಮಸ ಕುಡತ ತ
ಕೆಲ್ಸ ಏನಾದ್ರು ಮಾಡಬೇಕ ಕೆಲ್ಸ ಮಾಡ
ಕೈ ಕೆಲ್ಸ ಮಾಡ್ಬೇಕಪ್ಪ ನೀನು
ಹಾ ಮತ್ತೆ ಕೇ ಕೆಲ್ಸನ ಮಾಡೋದ್ ಅಲ್ರರಿ
ಅಲ್ಲ ಒಂದ್ ಕೈ ಕೆಲ್ಸ ಕೊಡ್ಬೇಕಕ್ ಡೈಲಿ ಕೊಡ್ತಾ ಇರ್ಬೇಕು
ಡೈಲಿ ಕೊಡಬಾರ್ದು ಸುಸ್ತಾ ಮನುಷ್ಯ
ಹಾಂ ಮತ್ತೆ ಡೈಲಿ ಕೊಡ್ತೀವವೆ ಕೈ ಕೆಲ್ಸ ಬತ ನಿವು
ಇಲ್ಲಡೈ ಇ ಅಲ್ಲ
ಮತ್ತೆ ಇವಾಗ ಕೊಡತಿ ಎಲ್ಲ
ಇಲ್ಲಲ್ಲ ಕೊರ
ಮತ್ತೆ ಇವಾಗ ಏನ್ ಕೊಡತಿ ಕೈ ಕೆಲ್ಸಲ್ಲ ನ
ಈ ಇವತ್ತು ಅದು ಬೇರನ್ ಮಾಡತ್ತವ ಒಂದು ಸ್ವಲ್ಪ ಕೆಲ್ಸ
ಅದೇ ಮತ್ತೆ ಕೈ ಕೆಲ್ಸನ ಮತಿದ್ದು ಮತ್ತೆ ಬೇರೆ ತಿಳ್ಕೊಬೇ ನೀನು
ಹಾ ಏಯ್ ಖಾರದಂಕಳ
ಅ ನೀ ಈಗ ಡೈಲಿ ಕೈ ಕೆಲ್ಸ ಕೊಡ್ತಯಲ್ಲ ಕಾಲೇಜಿಗೆ ಹೋದರು ಕೈ ಕೆಲ್ಸ ಹಾಸ್ಟೆಲ್ಗೆ ಬೋಂದ್ರು ಕೈ ಕೆಲ್ಸ ಒಟ್ಟ ಜಿಮ್ಮಿಗೆ ಹೋದರು ಕೈ ಕೆಲ್ಸ
ಹ್ಮ್ ಎಷ್ಟೊಂದುಸತಿ ಕಲ್ಸ್ತ
ಅದ್ಕ ಜಿಮ್ ಒಳಗ ಟಾಯ್ಲೆಟ್ ಐತೆ ಜಿಮ್ ಮಾಡೊದು ಟಾಯ್ಲೆಟ್ ಐತಾ
ಹ್ಮ್
ಅಲ್ಲೇ ನಾನು ಟಾಯ್ಲೆಟ್ ನೋಡಿದ್ದಿಲ್ಲ ಅಲ್ಲಿ ಅಲ್ಲಿ ಒಮ್ಮೆ ಜಿಮ್ಮಿಗೆ ಹೋದಾಗ ರೆಸ್ಟ್ ಮಾಡೋ ಪಾಸ್ಟ್ ದಿತ್ತು ರೆಸ್ಟ್ ಮತ್ತೆ ಟಾಯ್ಲೆಟ್ ಬಂದಿತ್ತು
ಹ್ಮ್
ಹೋಗ್ಬೋದೇನ ಅದು ಇಲ್ ಟಾಯ್ಲೆಟ್ ರೂಮ್ ಮೇಲೆ ಇಲ್ಲ ಜಿಮ್ ಒಳಗ ಹೆಂಗ ಅಂತ ನಾನು ಆಮೇಲೆ ಜಿಮ್ಮಿಗೆ ಹೋದಾದ್ಮೇಲೆ ಟಾಯ್ಲೆಟ್ ರೂಮ್ ಅಲ್ಲ ಐತ್ ನೋಡು ಅಂತಂದ್ರ ಅವರು ಅವಾಗ ಗೊತ್ತತ್ ನನಗೆ ಟಾಯ್ಲೆಟ್ ರೂಮ್ ಆಯ್ತಪ್ಪಾ ಅಂತಂದ ಹೇಳಿ ಹ್ಮ್ ಹೌದು ಮತ್ತೆ ಏನಂತಿದ್ರು ಹ್ಮ್